ಏನೆಲ್ಲಾ ಕುಂತಿದ್ದೆ ನೀನ್
ಬಂದ್ಯಾ
ಹಾ ಹೋಗ ಬಂದೆ ನೀನ
ಹ ನಾನು ಹೋಗ್ ಬಂದೆ ಏನ್ ಮಾಡ್ಸಿದ್ರು ಕಾಲೇಜ್ನಾಗ
ಏನಲ್ಲ ಎಕ್ಸಾಮ್ಸ್ ಅದ ಎಕ್ಸಾಮ್ಸ್ ನಡ ಆತವ ನಮ್ಮ
ಯಾವ ಯಾವ ಎಕ್ಸಾಮ್ ಸ
ಲ್ಯಾಬ್ ಎಕ್ಸಾಮ್ ಇತ್ತು ನಿಮೂ ಏನ್ ಮಾಡತ
ನಮ್ಮವೂ ಲ್ಯಾಬ್ ಎಕ್ಸಾಮ್ಸ್ ನಡಕತಾವ ನೋಡಿಗ
ಹೌದಾ
ಯಾವ್ದ ಯಾವ್ದಿತ್ ನಿಮ್ದ ಇವತ್ತ
ಮಷೀನ್ಂದಿತ್ತು
ಹೌದಣ ನಮ್ದ ಜಾವ ಆಐತ ಎಷ್ಟ್ ದಿನ ಆದದಾವ್ ನಿಮ್ ಮೂವಿನ
ನಾಳೆ ಒಂದ್ ದಿನ ಆದ್ರ ಲ್ಯಾಬ್ ಮುಗಿತಾವ
ಹೌದ್ ನೋಡಣ ನಮ್ದು ಸೇಮ್ ನೋಡಂಗ
ಹ್ಮ ಇನ್ನೊಂದು ಸಬ್ ದಿವಸ ಬಿಟ್ಟ್ರ ತರಿ ಸ್ಟಾರ್ಟ್ ಆಕ
ಹೌದನ್ನ ನಮ್ದಯ ಡೇಟಗ ಅಂದ್ರೆ ಟ್ವೆಂಟಿಂತತ್ರ ಸ್ಟಾರ್ಟ್ ನೋಡಬ
ಹ್ಮ್ ಹ ನಮ್ದ ಇಿನ ಟೈಮ್ ಟೇಬಲ್ ಬಿಟ್ಟಿಲ್ಲ
ಬಟೆಲನಾ ಮಾಥಾ
ಚಾ ಜೋಡಿ ಎ ತಿಿಂದ
ಚಾ ಜ್ಯೊತಿ
ಹ್ಮ್ ಹ್ಮ್ ಹ್ಮ್ ಎದ್ನೇಂತನಾ
ಹಾ
ಎದ್ ನಿಂತ
ಇಲ್ಲ ಕುಂಟೇನೆ
ಹ್ಮ್ಮ ಕುಂದೂರು ತಳ ಪೂರ್ತಿ
ಹ್ಮ್ ಕುಂಟೇಣ ಕುಂಟೇಣ
ಗಾಳಿ ಗಾಳಿ ಹ್ಮ
ಈಗ
ಹ್ಮ್
ಹ್ಮ್ ಮತ್ತೆ ನಿ ಮನ ಕಡೆ ಜಾತ್ರೆ ಇತ್ತಲ್ಲ ಮುಗೀತಾ
ಎಲ್ಲಾ ಇನ್ನ ಐತಿ ಇವತ್ ಪೂರ್ತಿ ಇರ್ತತಿ
ಯಾವಾಗ ಮುಗಿತತಿ
ಹಲೋ
ಹ ಯಾವಾಗ ಮುಗಿದ್ದೇ ತ
ಹಾ ಇವತ್ತು ಮುಗಿತೈತಿ
ಹೌದಣ ಯಾವ್ದೇ ಯಾವ್ದೇ ದೇವರ ಜಾತ್ರೆ ಮಧು ಹೌದಾ ಹೆ್ಯಾಂ ನದ ಕಾಲೇಜಲ್ಲಿ
ನಿಂಡೆ ಹೆಂಗಡದಲೆ ಗಾಳಿ ಬರ ದಲಿ ಪೂರ್ತಿ
ನಾನ್ ಚಲೋ ನಡದೈತಯ ನಿಂದ
ಹಾ
ಹೌದಾನ
ಹ್ಮ್
ನಮ್ದೇನ್ ಮುಗಿತ್ ಬಂದ್ಲೆ ಇನ್ನ ಎರಡು ವರ್ಷ ಐತಿ
ನಮ್ದು ಇನ್ ಎರಡ್ಸಮ ನಮ್ದು ಇನ್ ಒಂದ್ ವರ್ಷ ಹ
ಹಾ
ಹ ಮತ್ತ ನಿಮ್ ಕಾಲೇಜ್ನಾಗ ಎಲ್ಲೂ ಟ್ರಿಪ್ ಅದು ಕರ್ಕೊಂಡ್ ಹೋಗಿಲ್ಲ
ಇಲ್ಲ ಇಲ್ಲ ನಾವವು ಪ್ಲಾನ್ ಮಾಡೇ ಹುಡುಗುರು ಅದು ಸೇರಿ ನೋಡ್ಬೇಕು
ಹೌದೇನಾ ಎಲ್ಲುಂಟಿರಿ
ನೋಡ್ಬೇಕ ಇನ್ನೂ ಡಿಸೈಡ್ ಆಗಿಲ್ಲ
ಹೌದನಾ ಹ್ಮ್ ಮತ್ತ ನಮ್ದೇನಿಲ್ಲ ಅಲ್ಲಪ್ಪಾ ಮತ್ತ
ಏನ್ ಇಲ್ಲ ನಾನ್ ವೆಜ್ ಮಾಡ್ಸಾರ ಇವತ್ ಮನ್ಯಾಗ ಜಾತ್ರಿ ಇದಿದಕ್
ಹೌದಣ ಏನ್ ಮಾಡಿರಿ
ಹೂಬಿರಿಯಾನಿ ಅದು ಮಾಡ್ಯಾರ್ ಮಮ್ಮಿ ಮಾಡಾರ್
ಹೌದೇನ ಚಲೋ ನಡದೇತಲ್ಲಾ ಕಾಲೇಜ್
ಹಾ
ಹ್ಮ್ ಇದು ಏನಂದ
ನೀವು ಒನ್ ಅವರ್ ಹೋಗಿದ್ದ ರಲ್ಲ ಹೆಂಗಿತ್ತ ಅಲ್ಲಿ
ಚಲೋ ಇರ್ಲಿಲ್ಲ ಅಲ್ಲಪ್ಪಾ
ಹ್ಮ್
ಹೂ ಅಷ್ಟ ಕಷ್ಟ ಇತ್ತ
ಏನಾಯ್ತು
ಏನಿಲ್ಲ ಅಲ್ಯ ನಾವೇನ್ ಬಾರ್ ದಿನ ಹೋಗಿಲ್ಲ ಆವತ್ತ ಹೋಗ್ಯವಾ ಮತ್ತೆ ಹಕ ಬಂದೇವಾ
ಹೂ
ಹೂ ಮತ್ತೆ ಮಮ್ಮಿ ಅದು ಹೆಂಗ ಅದಾರ
ಹ ಮದಾರ ಅಲ್ಲೇ
ಇಲ್ಲನು ಆರಾಮದಾರ ನೋಡ ಈ ಅಕ್ಕಾ ಮತ್ತ ಸೊಪಲಿ ಹ ಅಕ್ಕಾ ಹೆಂಗ ತಾರ
ಆರಾಮದಾರ್ ಹಾಸ್ಟೆಲ್ದ ಇರ್ತನೆ
ಹಾ ಹಾಸ್ಟೆಲ್ ಆಗ ಇರ್ತೇನ್ ನೋಡಿ ಈಗ
ಹೂ
ನೀರ್ ಮಸ್ತ ದೂರ ಆಗ್ತೈತಲ್ಲ ಮನಿಂತ್ರ ಅಡ್ಡ್ಯಾಡಾಕ
ಹಾ
ನ ಅದುಕ್ಕ ಹಾಸ್ಲ್ನಂಗ ಇರ್ತೇನೆ ಊಟ ಚಲೋ ಕೊಡ್ತಾರ
ಎಷ್ಟ ಟೈಮ್ ಕೊಡ್ತಾರೆ
ಮೂರ್ ಟೈಮ್ ನಾಕ್ ಟೈಮ್ ಕೊಡ್ತಾರ ಒಂದ್ರೆ ಒಂದ್ ಟೈಮ್ ಸ್ನಾಾಕ್ಸ್ ಕೊಡ್ತಾರಾ ಮೂರ್ತಿ ಟೈಮ್ ಅಷ್ಟ ಊಟ ಮತ್ತು ರಾತ್ರಿ ಊಟ ಕೊಡ್ತಾರೆ
ಹೂ
ಹೂ ಮತ್ತ ನೀ ನೀ ಏನ್ ಮಾಡಾಕತಿ ಈಗ
ಇಂಜಿನಿಯರಿಂಗ್
ಯಾವ್ದ
ಮೆಕ್ಯಾನಿಕಲ್
ಹೌದೇನಾ ಟಫ್ ಆಗ್ತತನಾ
ಇಲ್ಲ
ಟಾಪ್ ಹ್ಮ್ ಮತ್ತ ಪಪ್ಪಾ ಹೆಂಗ್ ಹರ
ಆರಾಮ್ ಅದರ
ಹೂ ಮತ್ತತ್ ನೀನ್ೇನ್ ಹಾಸ್ಟೆಲ್ನಗ ಇರ್ತೀಯ ಏನ್ ಮನ್ಯಾಗ ಇರ್ತೀವ
ಹೂ ಮನೇಲೆ
ನೀ ಮನೆಯ ಒಳಾಗರ್ತೀಯಾನ
ಹಾ ನಿಮ್ ತಮ್ಮ ಹಾಸ್ಟೆಲ್ ಹಕ್ ಅಂತಲ್ಲ
ಹಾ ನಮ್ ತಮ್ಮ ಅಸ್ಟ್ಲಿಗ್ ಹಾಕಿದ್ವಿ ನೋಡ ಫಸ್ಟ್ ಇಯರ್ ಎಲ್ಲಾಮ ಈಗ ನೀಗ ಅಸ್ಲಿಗೆಗ್ ಹಕಿದ್ವಿ ನಮ್ಮ ಮಾಮನ ಮಗಗೂ ಹಸ್ಲಿಗ್ ಹಾಕಿದ್ವಿ ನಮ್ ತಮ್ಮ ಸೈನ್ಸ್ ಮಾಡ ಕುಂತಾನ ನಮ್ಮ ಮಾಮನ ಮುಗ ಕಾಮರ್ಸ್ ಮಾಡಕತ್ತ ಮೊನ್ನೆ ನಾವು ಬಿಟ್ಟು ಬಂದ್ವಿ ಒಂದ್ ಹದ್ನೈದು ದಿನ ದಿಂದ ಬಿಟ್ಟು ಬಂದ್ಯವ ನೋಡ
ಹಾ ಎಲ್ಲ ಸರಿ
ಮಂಗಗಳೂರು
ಹ್ಮ್
ಮಂಗಳೂರುಒಳ ಕೆಟ್ಟವೆ
ಹ್ಮ್
ಹ್ಮ್ ಮತ್ತ ಇಲ್ಲಿದ್ರೆ ಸುಮ್ ಹಓದಲ್ಲ ಅಂತ ಹೇಳಿ
ಹ್ಮ
ಅಲ್ಲೇ ಇಟ್ ಬಂದೇವಿ
ಹ್ಮ್
ನಾವ ಅಷ್ಟ ಅದೇವ ನೋಡಿ ನಾನು ಮಮ್ಮಿ ಪಾಪಾ ನಾನು ಮನಿ ಬಂದೆನ ಅಷ್ಟಲಿತ್ರ
ಹಾ
ಮತ್ತ ಹೋಗ್ಬೇಕ ನಾಳೆ ಅದು ಕೆನ್ ಹ್ಮ್ ಮತ್ತ್ ನಾಳೆ ಒಂದ್ ಎಕ್ಸಾಮ್ ಐತೆ ಅದ ಮುಗಸ್ಕೊಂಡ್ ಕೇನಾ
ಹಾಂ
ಮತ್ತತ್ತೇರಿ ಎಕ್ಸಾಮ್ ಮುಗಸ್ಕೊಂಡು ರಜಾ ಇರ್ತೇತಾ ಆವಾಗ ಬರ್ತೇನೆ ಮತ್ತ ನೀನು ಯಾವಾಗ್ ರಜಾ ನಿಮ್ಂತ
ಅದೇ ತೇರಿ ಮುಗಿದ್ಮೇಲ್ ರಜ
ನಿಮ್ದು ರಜಾ ಅನಾ ಅವಾಗ ಹೊಂಟರನಾ ಟ್ರಿಪ್ಪಿಂಗ ಈಗ
ಹ ಫ್ರೆಂಡ್ಸ್ ಸೇರಿ ಹೋಗ್ಬೇಕ ಅಂತಯಿದೀವಿ
ಹ್ಮ್ ಹೆಂಗ ಉಂಟಿರಿ
ಟ್ರೇನ್ಲಗಾಡಿ ಅಂದಾರೆ ಚಿಕ್ಕಮಂಗ್ಳೂರು ಅಂದಾರ ಚಿಕ್ಕಮಂಗಳೂರು ಅಂದಾರ ಹಾ ಒಂದು ಆರು ಮಂದಿ ಅದ ಉಂಟೆ
ಉಂಟಿವವ್ರ ಎಷ್ಟು ಚನ್ನ
ಎರಡ ದಿನ
ಹ್ಮ ಹೋಗಕ ಒಂದ ದಿನ ಬೇಕನ್ ನಿಮ ಬೈಕ್ ಅದು ತೊಂಡೋದ್ರೆ ಹೋದ್ರಿ ಇಲ್ಲಿಂತ್ರ ಅರ್ದ ಅರ್ಧ ದಿನ ಬೇಕೇನಾ
ನೀ ಒಂದ್ ದಿನ ಬೇಕು
ಹ್ಮ್ ಅದ ಮತ್ ಮತ್ತತ್ ಒಂದ್ ದನ್ದಾಗ ಏನ್ ನೋಡ್ತರ ಒಂದ್ ನಾಲ್ಕ್ ದಿನ ಹೋಗ್ದಕ್ಕ ಇಲ್
ಎಡ್ ದಿನ ಅಲ್ಲೇ ಇರ್ತೇವಿ ಹೋಗೋದ ಒಂದ ದಿನ ಬಿಟ್ಟು ಹ್ಮ್
ಹ್ಮ್ ಹ್ಮ್ ಹ್ಮ್ ಬರುದೊಂದ್ ದಿನ ಬಿಟ್ಟು ಎರಡು ದಿನ ಅಲ್ಲಿರದು
ಹಾ
ಹ್ಮ್ ಹ್ಮ್ ಹ್ಮ್ ದೂರ ಬಂಗಿಲ್ಲ ಬೈಕ್ ತಗೊಂಡು ಹೋಗಕ್ಕ
ಹಾ ಆಾಕೇತಿ ಅದೇ ಡಿಸೈಡ್ ಮಾಡ್ಬೇಕ ಇನ್ನ ಟ್ರೈನಿಿಗೆ ಹೋಗುದ ಬ ಬೈಕಿಿಗೆ ಹೋಗುದಂತ
ಹ ಟ್ರೈನಿಗೆ ಹೋದ್ರ ಮತ್ತತ್ ಅಲ್ಲೆಲ್ಲ ಅಡಾಡಕ್ ಮತ್ತು ರೆಂಟ್ ತಗೋಬೇಕಾನ ಎಲ್ಲ ಬೈಕ್
ಹಾ ರೆಂಟ್ ತಗಬೇಕಕ್ಕತ್ರಿ
ಹ್ಮ್ ಹ್ಮ್ ಹ್ಮ್
ಗಾಡಿ ಬಿಟ್ಟ ಬಿಟ್ಟ ಹೋದ್ರು ಒಂದ ತಗೊಂಡ್ ಹೋದ್ರು ಒಂದ್ ಆಗೈತಿ
ಹ್ಮ್ ಹ್ಮ್ ಹ್ಮ್ ಒಟ್ಟ ಎಕ್ಸಾಮ್ ಮುಗಿದ್ಮೇಲೆ ಅಲ್ಲಿ ಪ್ಲಾನ್ ಐತೆ ನಿಮ್ದ
ಹಾ
ಹ್ಮ್ ಹ್ಮ್ ಹ್ಮ್ ಮತ್ತ ನಿಮ್ಗೆಲ್ಲಾ ಇಂಟಸ ಎಲ್ಲ ಚಲೋ ಕೊಡ್ತಾರೆ ನ್ ನಿಮ್ಗ
ಏನ್ ನಾವು ಪರ್ಫಾರ್ಮ್ ಮಾಡದಂಗ ಇರ್ತತಿ
ಹೌದೇ ಮ್ಯಾಮ್
ಹ್ಮ್
ಮತ್ತ ಫ್ರೆಂಡ್ಸ್ ಹಾಗಗ್ಯಾರನಾ ಈಗೆಲ್ಲ
ಹಾ ಎರಡು ವರ್ಷ ಆಯತು ಕಲತ್ ಊಟಕ್ಕೆ ಏನ್ಐತಿ ಮನ್ಯಾಗ
ಊಟಕ್ಕ ಈಗ ಇದು ಐತೆ ಅನ್ನ ಸಾಂಬಾರ್
ಹಾ ಹ್ಮ್
ರಾಗಿ ಮುದ್ದಿ ಅಣ್ಣ ಕಲ್ ಸಾಂಬಾರ ನಿಮದುು
ನಮ ಅದ ಬಿರಿಯಾನಿದು ಮಾಡಾರ ತಿನ್ಬೇಕು ಈಗ
ಹ್ಮ್ ಬೆಳಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ನಿಮ್ ಕಾಲೇಜ
ಬೆಳಿಗ್ಗೆ ಇಗ್ಟ್
ಬಾಳ್ ಲಘು ಆತಲ್ವ ನಮ್ದು ಟೆನ್ ಹ ಟೆನ್ ಟೆನ್ ಟೆನ್ ತರ್ಟಿ
ಹಾ
ಹಷ್ಟಾಪ
ಹಾ
ಹ್ಮ್
ಅದ ಈಗ ಊಟ ಅದು ಮಾಡ್ಕೊಂಡ್ ರೆಡಿ ಆಗಿ ಜಾತ್ರೆಗೆ ಹೋಗಕ್ಯನೆ ನಾನು
ಇ ಮತ್ತ ನಾ ಎಕ್ಸಾಮ ಐತಲ್ಲ
ಹಾ ನಡಿದ್ದೈತಿ ಒದನು ಮದಲ
ಹೌ
ಹ್ಮ
ಈ ಇಷ್ಟೋತ್ಮಲ್ ಜಾತ್ರೆಗೆ ಹೋದ್ರೆ ಲೇಟ್ ಆಗ್ತೇತೆ ನ
ಹಾ ಈೀಗ ಸ್ಟಾರ್ಟ್ ಆಕಿರ್ತತಿ ಅಲ್ಲಿ
ಹೌದನ ಹಾ ಹಾ ಹಾ ಎಲ್ಲಾರು ಹೋಗ್ತಾರೆಮ್ಮ ಮನ ಹ್ಮ್ ಹ್ಮ್ ಹ್ಮ್ ಅಲ್ಲಿ ಮಾಡ್ಸಿರ್ತಾರೆ
ಹಾ
ನಿಮ ಫ್ರೆಂಚ್ ಈಗೆಲ್ಲ ಕರ್ದಿಲ್ಲ
ಇಲ್ಲ ಕರ್ದಿಲ್ಲಾ ಅಲ್ಲೇ ಇದದಾರ ಅವ್ರ ಹೋಗ್ಯಾರ ಈಗಾಗಗಲಿ ಅವರು ನಾನು ಹೋಗಿಲ್ಲ ಇನ್ನ ಮಟ
ಎಕ್ಸಾಮ್ ಇತ್ತಂತ ಓದ್ಕೊಂಡು ಕುೂಂತಿದ್ದೇನಾ
ಹ್ಮ್ ಅದು ಕೈ ಮೇಲೆ ಹಾ ತ ಬ
ಇವತ್ತಿನ ಎಕ್ಸಾಮಿಗೆ ತಗೊಂಡ್ರ
ಹಾ ತಗಂಟು
ಅಂದ್ರೆ ನಿಮ್ಕ್ ಒಬ್ಬೊಬ್ರಗ ಕರ ತಗೋತಾರೋ ಏನ ಒಂದ ಒಂದು ಇಷ್ಟ ಮಂದಿ ಗ್ರೂಪ್ ಮಾಡಿ ತಗೋತಾರೋ
ಹ ಒಬ್ಬರಿಗಾಯ್ತು ಅಂತಾ
ನನ್ಗ ಹಂಗಲ್ಲ
ಹೂ
ಇಬ್ಬರು ಮೂರ್ ಮೂರ್ ಮಂದಿ ನಾಕ್ ನಕ್ ಮಂದಿ ಹಿಂಗ್ ತಗೋತಾರ
ಹೂ
ಹೂ ಮತ್ತ
ಹೇಳ್ಬೇಕಕ್ ನೀನ
ಈಗ ಅವ್ರಗ್ ಬರ್ಲಾರ್ದ ಕವಶನ್ ನಮಗ್ ಬಂದ ಅವನ್ ದಸರಾ ಹಾಲಿಡೇಜ ಈಗ ಈ ಬರದು ಈಗೇನ್ ನಡಕ್ ಏನ್ ಬರಲ್ಲ
ಹ್ಮ್ ಅವಂದು ಊಟ ಹೆಂಗೈ್ತಂತ
ಕಾಲೇಜ್ ಊಟ ಅಷ್ಟು ಕಷ್ಟ ಆ ಐತಂತಂದ್ರೆ ಇಲ್ಲಿಂತ್ರ ಅಲ್ಲಿಗಲ್ಲ ಇಲ್ಲಿ ಊಟ ಇದ್ದಂಗ ಅಲ್ಲಿರಾಗ ಸೆಟ್ ಆಗ ಷ್ಟ ಕಷ್ಟ ಆಗಾರ ಅಂತ ನಮ್ಮ ಮಾಮನ್ ಪಾಪ ಊಟ ಸೆಟ್ ಆಗಿಲ್ಲ ಅಂತ ಜಾಸ್ತಿ
ಹಾ
ಹೂ
ಸರಿ ಆಯ್ತು ತಗೋ ನಾ ರೆಡಿ ಆಗಿ ಹೋಗ್ತೇನೆ ಈಗ
ಅಲ್ಲಾ ನಮ ವೈವಾ ಒಳಗ ಹೆಂಗಂತಂದ್ರ ವೈವಾ ನಾ ಮಂದಿ ಕುಂದೀರಸ್ತರಲ್ಲ ಯಾರಿಗೆ ಬರ್ತಿತ್ತು ಅವ್ರು ಹೇಳ್ಬೋದ
ಹೂ
ಹಂಗ ಇರ್ತಾತಿ ನಮ್ದೆಲ್ಲಾ
ಹೂ
ಹೂ ಅದೇ ಆಷ್ಟ್ರ ಎಲ್ಲ ಇರ್ತಾತಿ ಕೂ ನಂದು ಅದೇ ಪ್ರಾಬ್ಲೆಮ್ ಸರಿ ತಗೋ ನೀ ಫೋನ್ ಮಾಡ್ತಾ ಇರು
ಹಾ
ಹಾ ಸರಿ ಬಾಯ್
ಬಾಯ್
ಹೂ
ಹಲೋ
ಕಟ್ ಮಾಡು
ಭಾರತೀಲ್ಲಾ ನೋಡು ಅದು
ದುಡ್ಡು ಬರಕಾತಿಲ್ಲ
ಹೌದ ಏನ
ಹೂ
ನಿಮ್ ತಮ್ಮ ಯಾವ ಬರ್ತಾನಂತೆ